ಹಾ ಹೇಳ ಸುಮಾ.
ಚಾಕ್ಕ.
ಚಾ ಕುಡಿದ್ ನೋಡ ಎಲ್ಲರರು ಬಂದಿದ್ರು ಚಾ ಮಾಡ್ವಿ ನಷ್ಟ ಮಾಡ್ವಿ ಕುಡಿದ್ವಿ ತಿಂದ್ ಹೋದರು ಅವರು.
ಏನ್ ನಾಷ್ಟ ಮಾಡಿಯವ ಅಕ್ಕ.
ಆ ಏನ್ ಮಾಡ್ ಬೇರೆ ಆಗಾದ್ ಅವಲಕ್ಕಿ ಒಂದು ಅವಲಕ್ಕಿ ಮಾಡ್ದ.
ಹ್ಮ್-
ನೀನ್ ಏನ್ ಮಾಡೋ ಊಟ ಮಾಡಬ ಬಂದನ್ ಒಲ್ ಅಂದ್ರ ಅವ್ರರ ಮತ್ ಸುಮನೆ ಏನ್ ಇದ್ ಮಾಡೋದ ತ ಅವಲಕಿ ಮಾಡದಷ್ಟೆ. ನಾಕೂಕ್ಲ ಮಾಡೆ ಬಂದಾರ ಅವರು ಬರ್ಬೇಕಾದ್ರನೆ. ಆ ಭಾಂಡೆ ತಿಕ್ಕ ಕತ್ತಾಳ ನೋಡಕಿ. ಹಾ ಪಿಂಕು ಪುಟ್ಟಿ ಎಲ್ಲ ಕ್ಲೋಸ್ ಯಾಕಂದ್ರೆ ಅವೆ ಸಣ್ಣಾಗಿದ್ದಾಗೆಲ್ಲಾ ಬರ್ತಿದ್ಲಲ್ಲ ಅವಾಗ. ಅವ್ರ ಜೊತೆ ಆದ್ರ ಫ್ರೀ ಆಗಿರ್ತಾಳ ಅಕೀ.
ರೂಪಾನ.
ರೂ ರೂಪಾನ್ ಜೊತೆ ಅಷ್ಟು ಕ್ಲೋಸ್ ಆಗಿಲ್ಲ ರೂಪಾ ಫ್ರೀ ಆಗಿಲ್ಲ ಅವ್ರ ಜೊತೆ. ಇವತ್ತು ಯಾಕೋ ಫ್ರೀ ಆಗಿಲ್ದು ಅವ. ಯಾವ್ನು ಅಷ್ಟ ಫ್ರೀಯಗಿರೋಲ್ಲಕ್ಕ ಯಾರ ಜೊತೆ ನೀ ಇವತ್ತು ಯಾಕೋ ಬಾಳ ಫ್ರೀ ಆಗಿದ್ಲಿವ. ಜಾಸ್ತಿ ಮಾತ್ ನೋಡ್ಸಲಕ್ಕೆ ಯಾಕೋ ಎತ್ ಸೈತ ಬ್ರ ಬಕ್ಳು ಅಡ್ಸ್ಯಳ ಬಕ್ಳು ತಮಾಷೆ. ಮಾಡಾಡ ಬಕ್ಳು ಮಾತಾಡ ಹೇಳ ಯಾಕೆ.
ಹಾ ಅಂಗಾದ್ರೆ ಅವ್ರ ನಶಿಬ ಛಲೋ ಐತಿ ಅವ್ರ ನಶಿಬ್ ಛಲೋ ಐತಿ. ಹೌದಂತಿ.
ಯಾಕಂದ್ರೆ ಪಿಂ ಪುಟ್ಟಿದ್ ಗೊತ್ತಿಲ್ಲ ಪುಟ್ಟಿದ ಪಿಂಕು ಮತ್ತೆ ಈಕೇರೆ ಒಂದೇ ಊರನೋರೆ ಅಲ್ಲ.
ಯಾರ ಅಕ್ಕ.
ಪಿಂಕು. ಓ ಕ ಕೊಡ ಇಬ್ರು.
ಹಾ ಹೌದು.
ಗಂಡಂದ ಮನೆ ಮೇಳ್ಕೊಂಡಿನನ ಅಲ್ ಮತ್ತ ಇಬ್ಬರದು.
ಹಾ ಹೌದು.
ಹಾ ಯಾಕಂದ್ರೆ ಪಿಂಕು. ಕಷ್ಟ ಸುಖಕಕ್ಕೆ ನ ಅಷ್ಟ ನಡ್ಬರ್ಕ್ ಒಂದಸ ದಿವಸ ಮಾತಾತಿರ್ಲಿಲ್ಲ ನೀ್ ಮಾತಾತರಿ ಇಬ್ರು.
ಹಯ್ಯಾ.
ನಡ್ವರ್ಕೊಂಡ್ ಸ್ವಬ್ ದಿವಸ ಹೇಳಿ ನನಗೆ ಪಿಂಕುನೇ ಅಂದಂತಳು ಮಾತಾಡಲ್ರರಿ ಮಾತಾಡಕ್ಕ. ಪಪ್ಪವ್ನ ನಾನು ಎರಡ್ ಮೂರ್ ಸಲ ಮಾತಾಡ್ಸ ನೋಡ್ದದ ಮಾತಾಡಿಲ್ಲಾ ಬಿಟ್ಬಿಟ್ಟಿನಿ ನಾನ ಅಂದ ಹೇಳಳಿಕೆ. ಆಮೇಲೆ ಈಕನ್ನೊಂದ ಅಂದಳು ರೂಪ ಜೊತೆ ನಾನು ಮಾತಾಡಲ್ರರಿ ಅಂತ ಹೇಳ್ಕರ. ಮತ್ ನಾಡಬರ್ಕ ಯಾವಾಗ ಮಾತಾಡ್ಲಕತ್ತ ಅಷ್ಟೇನ್ ಮಾತಡಲ್ಲ ಅಷ್ಟೇ್ತಾಡ ಹೋದ್ರ ಬಿ ಬಾರ ಅಂದ್ರ್ರಾಮ್ರರಿ ಆರಾಮ ಅಷ್ಟೇ. ಹಿಂಗೆಲ್ಲಾ ಇಷ್ಟು ಕ್ಲೋಸ್ ಆಗಿ ಕುಂತು ನಿಂತು ಮಾತಾಡ ಸೀಏನೆ ಎಲ್ಲ ಇಲ್ಲ ಅವ್ರದು.
ಹ-
ಹುಂ ಅಷ್ಟೇ ಕಡ್ರ ಅಂದ್ರೆ ಎದ್ರ ಬಿದ್ರ ಸಾಂಬಾರ ಐ ಐತಿ ಪಲ್ಯ ಐತಿ ಮಾಡಿದ್ರ ಚಪಾತಿ ಅಥವಾ ರೊಟ್ಟಿ ಏನರ ಒಂದ್ ಮಾಡುದ ಮಾಡ್ತೇನಿ ಏನಾರು ಒಂದು ನೀ ಅಡಗಿ ಹ ಕುಂತಾರ ಅವರು ಟಿವಿ ನೋಡ್ಕೊಂತ
ಮಾಡ್ಬೇಕ್ ನೋಡಕ್ಕಾ
ಹ್ಮ್ ಏನ್ ಮಾಡತ್ತಾರ ಗೊಂಬಿ ನಿಂಬಿ
ಇವರು ಬರಯಂತಾರ ಅವ್ರ ಅಪ್ಪಾಜಿ ನು ಎಲ್ಲೆ ಹೋಗಿದ್ರಲ್ಲ ಬರಾಕಂತಾರಂತ
ಹುಂ
ಹಮ ಏನ್ ಮಾಡ್ಬೇಕಂತ ಕೇಳಿ ಮಾಡ್ಬೇಕ್ ನೋಡಕಾ
ಹುಂ ಯಾರೊ ಹಾರಾಡಾಕತ್ರಾಲ್ ಅವ್ವ
ಇದು ಆದು ಅಕ್ಕಾ ಸಾಯಂಕಾಲ ದೀಪ ಹಚ್ಚಿದ ಮ್ಯಾಲೆ
ಹಾರಾಡಕತ್ತಿ ಅಂತಿ ಅವ್ರಿಗೆ
ಓಂ ನಮಃ ಶಿವಾಯ ಕಮಲದಾ ಕಣ್ಣೋಳೆ ಅಂತೇಳಿ
ಐಯ ದೇವರೇ
ಆ ದೇವರೇ ಎದ್ದು ಬಂದ ರೇಖಾತ್ತಿಗ ಹಾಡ್ ಹಾಡ್ಬೇಕಂತ ಹಾಡತೀಯನ್
ಹುಂ ಹಾಡ ಹಾಡೆ ಹ ಹಾಡ ಹಾಡಕ್ ಹೋಗಿ ಹಾಳಾಗಿವ ಬಾ
ಅದಾ ಅಂತೀನಿ ರೇಖಾ ಆಂಟಿ ರೇಖಾ ಅತ್ತೆ
ಹುಂ ನೀ ಇಷ್ಟು ನಿನಗೊಂದ ಹಾಕೊಡ್ತೀ ಬಾ ಸಮ್ಮ ಎಷ್ಟಾಲ ನೋಡ್ ಮಾಡಿ ಸಹನಾ ಬಾಂಡೆ ತೊಳ್ಯಾಕಹತ್ತ್ಯಾಳ
ಎಲ್ಲಾರು ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬಿಸಿ ಆಗಿಬಿಟ್ಟಾರ್ ಮಾಡಿದ್ರ ಚೆಂದ ಐತೆ ಎಲ್ಲಿ ಅದು ಹಾಳ ಮಾಡ್ಕೊಂಡ್ ವಿ
ಅದೇ ಅಕ್ಕ ಅದು ಚಲೋನೇ ಇತ್ತಾ
ಅದು ಚೆಂದ ಐತಿ ನಾವ್ ಅದಕ ಟೈಮ್ ಕೊಡಕತ್ ಬಿ ನಾ ಎಲ್ಲಾ ಅದಕ ಟೈಮ್ ಕೊಡಕತ್ ಹಾಳ್ ಮಾಡಕೊ ಬಿಟ್ಟೀವಿ ಇಕಾಡಿ ನಾವು ಸ್ಟಾರ್ಟಿಂಗ್ ಎಲ್ಲನೋ ಒಂದು ವಸ್ತು ಅಂತ ಭಾಳ ಇರತದ ಅಂತ ತಿಳ್ಕೋ ಹಾ ಹಂಗೆ ಹಿಂಗ ಅದ್ರ ಬಗ್ಗೆ ಏನ್ ಗೊತ್ತಿಲ್ಲಪ್ಪ ರೊಕ್ಕಾ ಬರೋದ್ರ ಬಗ್ಗೆ ಏನ ಐಡಿ ಯಾ ಇ
ಹಾಡ್ ಹಾಡಿ ಅದು ಗಿಫ್ಟ್ ಕೊಡ್ತಿದ್ರು ನೋಡಕ್ಕ
ನೀನು ಅದ್ರ ಬಗ್ಗೆ ಅಷ್ಟ ಅಷ್ಟೇ ತಿಳ್ಕೊಂಡಲಿಲ್ಲ ಅಷ್ಟ ಅರ್ಧಕ್ಕ ಬಿಟ್ಬಿಟ್ಟವಲ್ಲ ಅದೇನ್
ಹಾ
ನಮ್ ಜೀವನ್ದಾಗ ಯಾವ್ದನ ಸಕ್ಸಸ್ ಮಾಡ್ಕೊಳೋದಿಲ್ ಬಿಡ ನಾ ಎಲ್ಲಾ ಅರ್ಧ ಮರ್ದಾನೆ ಹುಂ ಎಲ್ಲಾ ಬೇರೆ ಅರ್ಧಂಬರ್ದಾ
ನಾನು ಮಾಡ್ಕೊಂಡನೆಲ್ಲವ ಕರೇನ ನಂದ್ ಎಕ್ಸಾಂಪಲ್ ನೋಡು ಅರ್ಧ ಮರ್ಧಾನ
ಅದನ ಮಾತಾಡ್ತಿದ್ದೀನ ಅಷ್ಟು ಮಂದಿ ಕೂತ ಕೊನಕೆರಿ ಎಲ್ಲರು ಅವರ ಸೇರಿದ್ವಲ್ ಇವತ್ತ ಅದನ ಡಿಸಕನ್ ಮಾಡಕೊಂಡು ಕುತ್ಕೊಂಡಿದ್ವಿ ಹಿಂಗ ಹಿಂಗ ಆಗೇತೈತಿ ಅಂತ ಹೇಳಿ
ಯಾರ ರೂಪಾ ಅವರ ಜೊತೆ
ರೂಪಾ ಪಿಂಕೂ ಪುಟ್ಟಿ ಇ ನಾರ ಸಹನಾ ಪೂರ್ತಿ ಅವ ಡಿಸ್ಕಶನ್ ಮಾಡ್ಕೊಂಡು ಕುತ್ಕೊಂಡಿದ್ವಿ ಹಾಳ ಮುಳು ಮಣ್ಣ ಮಸಿ ಅನಕೋಂತ ರಾಜಾಮಂದ ಒಂದ್ ಬತ್ತ ಎ ಹುಚ್ಚಿ ನಿಮ್ಮ ಅಪ್ಪ ಚಾರ್ಜಾರ್ ಬಿಟ್ಟ ಹೋಗಾನ ನೋಡತ್ತೇಳಿ
ಹಾ ಹಾ ಅದನ್ನು ಹೇಳಿದರೇನ
ಅದಾ ನೆನಪ ಬತ್ ಎದ್ರ ಸಲೇಕ ನೆನಪ್ ಬತ್ ಅವ್ವ್ ಅದ ನೆನಪ್ ಬತ್ ಹೇಳ್ದೆ ಕಿಂಗ್ ನೋಡವ ಬೆಂಗ್ಗಳರಗ ಮಾ ದವಾಖಾನೀಗಿ ಬಂದಿದ್ದೆ. ಜೈಮಕ್ಕ ಹೊಂಟಿದ್ಲು ಫೀಲ್ಡ್ಗು ಏರ್ ಹೋಗಿದ್ಲು ಚಾರ್ಜಾರ್ ಏನೋ ಬಿಟ್ಟು ಹೋಗಿದ್ನನೆ ನಮ್ಮ ಅಮ್ಮ. ಈಕಿ ರಾಜಮ್ಮಕ್ಕಂದ ಏ ಹುಚ್ಚಿ ನಿಮಪ್ಪ ಚಾರ್ಜರ್ ಬಿಟ್ಟ ಅಕಿ ಕರ್ದಿದ್ ಬಾಳ ಚಂದ ಇತ್ತ. ಏ ಹುಚ್ಚಿ ನೀಮ್ ನೋಡು ಅಂತ ಹೇಳ್ಕೆರೆ ನೆನ್ಪ್ ಬರ್ತಾವ್ ಇಟು ನೆನಪ್ಪ ಮಾಡ್ದ ಅದುಷ್ಟುಕ್ಕೀ ಸೋಯಕಿಗಿ ಪಿಂಕುಗ, ಹ್ಮ್ ಅದು ಮಾತಾಡೋದ ಹಂಗ್ ಒಂದೊಂದ್ಸಲ ಹಚ್ಚಿರ್ತೈತ ಹಂಗೆ ಯಾಡ್ ದಿನಕ್ಕ ಮೂರ್ ದಿನಕೊಮ್ಮ ಹಚ್ಚಿರ್ತೈತ. ಓದ್ ಸಲಾ ರಾತ್ರಿ ಹನೊಂದ್ಕ ಹಚ್ಚಿರ್ತೈತೆ ನಿದ್ದಿ ಬರಲಿಲ್ಲ. ನಿದ್ದಿ ಬರ್ಲಿಲ್ಲ ಅಲೆ ಅದ್ಕ ಹಚ್ಚಿದ್ದೆ ಕರೆಂಟ್ ಹೋಗಿತ್ತು ಬ್ಯಾಸ್ರ ಆಗಕ್ ಕತೀತ ಹಚ್ಚಿದ್ನೇ ಅಂತ ಹೇಳಿ ಎತ್ತಿದ್ರ ಮಾತಡ್ದಾರ ಆಯ್ತ. ಅದ್ಕ ಎತ್ತಿದಿಲ್ಲ ಅಂದ್ರ ಮಕೊಂಡಳ ಅಂತ ತಿಳ್ಕೊಕೊಂಡ್ರ ಆಯ್ತ್ ಅಂತೇಳಿ. ಹ್ಮ್ ಹಚ್ಚಿರ್ತಾಳ್ ಅಂಗೆ ಎರಡ್ ದಿನಕೊಮ್ಮೆ ಮೂರ್ ದಿನಕೊಮ್ಮೆ ಹ್ಮ್. ಏನ್ ಅಲ್ಲಿ ಹೋಗಿ ಗೋಲೆ ಗೊತ್ತಲ್ಲಿಲ್ಲದ್ರ ಅಸ್ತಳ. ಏ ಹಚ್ಚಿರ್ತಾಳ ಇರ್ತಾಳ ಎರಡ್ ದಿನ ಕನ. ಎಲ್ಲಿಕ್ ಬ್ಯಾಚ್ ಹಾಕಿತ್ತು ಒಂದು ಗೌರ್ಮೆಂಟ್ದ ಬ್ಯಾಚ್ ಇತ್ತು ಅಲ್ಲಿ ಹೋಗಿ ಕಲ್ತಳ್ ಅಕಿ.
ಗೌರ್ಮೆಂಟ್ ಕಡೆಯಿಂದ ಕಲಿಸ್ತಾರಲ್ಲೇ ಅಲ್ಲಿ ಕಲ್ತಳ ಅಕ್ಕಿ.
ಹಾ ಹಾ ಸರಿ ಅಕ್ಕ.
ಅಲ್ಲೇ ಅವ್ರ ಉರಿಂದ್ ಒಂದ್ ಐದ್ ಕಿಲೋಮೀಟರ್ ದೂರದ ಗೊಬ್ಬರ ಅಂತ ಐತೈ. ಅಲ್ಲಿ ಹಾಕಿದ್ರು ಜ್ ಜ್ ಗೌರ್ಮೆಂಟ್ ಕಡಲಿಂದ ಕಲ್ದ ಅಲ್ಲ ಹೋಗಿ ಕಲ್ತಳ ಅಕಿ.
ಹಾ.
ಕಲ್ತಿ ಈಗ್ ಹೊಲ್ಯಾಕತ್ಳ ನೋಡ್ ಮನಾರ್ ಬಟ್ಟಿ ಬರ್ತಾವ್ ಅಕಿಗೇನ್. ಅಂದ್ರ ರೇಟ್ ಕಡಿ ಹಳ್ಯಗ ನಾರ್ಮಲ್ ಹೊಲ್ದ್ರ ಸ ಐವತ್ತು ರೂಪಾಯಿ ಕೊಡ್ತಾರ ಅಸ್ತರ ಹಾಕಿ ಹೊಲದ್ರಾ ನೂರಪಾಯಿ ಕೊಡ್ತಾರ.
ಹೌದು.
ಹ್ಮ್ ದಿನ ಒಂದ್ ಹೊಲಿತಳ ಸಾಕ್ ನೂರಪಾಯಿ ನನ್ ಖರ್ಚಗಿ ಅಂತಳ ಅಕಿ. ದಿನ ಒಂದ ಹೋಲ್ದ್ರುನು ಮೂರ್ ಸಾವರ ರೊಪಾಯಿ ಆತ್ದ್ ಸಾಕ್ ಬಿಡ ಅಂತಾಳ್ ಅಕಿಗಿ ಏನ್ ಆಯ್ತ್ ಹೇಳ ಖರ್ಚುವೇ. ಹೌದಪ್ಪಾ ಹುಡುಗರು ಅದು ಇದ ಇದ ಹುಡುಗರು ಅದು ಇದು ಇದ್ರ ಅಂದ್ರರೇ ಖರ್ಚು ಮಾಡ್ತಾಳ ಅನ್ಬಹದು. ಏನು ಖರ್ಚ್ ಇಲ್ ಜಯಮಕ್ಕನ್ ಮೇಲೆ ಕೇಳತಳ ಉಣತಾಳ್ ಅಕಿನ್ ಬಲ್ಲೆ ಕೇಳ್ತೀರತಾಳ್ ಅಕಿನ್ ಬಲ್ಲೆ ಕೇರ್ ಇರ್ತಾಳ.
ಹ್ಮ್.
ಆಯ್ತ ಇದ್ದಿ ರೊಕ್ಕ ಕೂಡ್ ಇಟ್ಕೊಂಡ ಇರ್ತಾಳ ದುಡ್ದಿ ರೊಕ್ಕ. ಅಕಿಗೇ ಯಾರದ್ರಾ ಏನರ ಮಾಡೋದ ಮಟ್ಟವ್ ಇದ್ರ ಮಾಡ್ತಳ. ಯಾರ್ರೇ ಏನರ್ ಏನಾರ ಫಂಕ್ಷನ್ ಇದ್ವ ಅಂದ್ರ ಮಾಡಿರ್ತಳ್ ಅಷ್ಟೇ ಅಷ್ಟು ಬಿಟ್ಟು ಬೇರೆ ಏನು ಇಲ್ಲ.
ಹ್ಮ್ ಬ ಹ್ಮ.
ಅಲ್ಲಿ ಹೆಂಗ ಐತೈವ ಗಾಳಿ ತಣ್ಣಗ್ ಐತೆನ ತಣ್ಣಗ ಬೀಟೈತ ಗಾಳಿ ಯಾಕೊ.
ತನ್ಗ ಐತ್ ನೋಡಕ ಗಾಳಿ ಎಲ್ಲ ತನ್ಗ ಐತಿ. ಆದ್ರ,
ಮಳಿನೇ ಇಲ್ಲ ಯಾಕೊ ಹ್ಮ್. ಮಳಿನೇ ಇಲ್ಲೋಡ ನೀನ್ನೇ ಕುದಿ ಇತ್ತ ಬಿಡ. ಏನ್ ಮಾಡದು ಕುದ್ರರನು ಏನ್ ಬರಲ್ಲ ಏನ್ ಮಾಡ ತಣ್ಣಗ್ ಮಾಡ್ಕೊಂಡ್ರಿ ಏನು ಬರಲ್ಲ ಬಿಡ್ಬೇಕ ಅಷ್ಟೆ ಅವನೇ ಏನ್ ಮಾಡ್ಕೊಂಡು ಕುತ್ಕೋಣ್ಕ ಹೋಗಬಾಡ್ದ.
ಹ ಏನ್ ಮಾಡುದಕ್ಕ ಆದ್ರೂ ಅದೊಂದ ಇರ್ತೈತಲ್ಲ. ಅದ ಗಾದೆ ಸುಮ್ನೆ ಮಾಡಿಲ್ಲ ಕೈಗ್ ಬಂತ ತುತ್ತು ಬಾಯಿಗಿ ಬರಲ್ಲ ಅಂತೆ.
ಹಾ ಗಾದೆಗಳಾಗ್ಲಿ ಏನಾರಾಗ್ಲಿ ಹೇಳ್ಬೇಕಂದ್ರ ಸುಮ್ ಸುಮ್ಮನೆ ಯಾರಿಗ್ ಹೇಳಂಗಿಲ್ಲ ಅವ್ನ. ಅವ್ ಜಾರಿಗ್ ಅವ್ರು ಆಗಿದಿಕ್ಕೆ ಅವ್ರು ಹೇಳಿರ್ತಾರ ಅವ್ನ.
ಹೌದಕ್ಕ.
ಏನಂದ್ರ ಅಣ್ಣಾ ಮತ್.
ಏನು ಅಂದಿಲ್ಲಕ್ಕ ಅವ್ರ.
ಹಾ
ಸಾವಸ ಮಾಡ್ಯನ ಅಲ್ ಅಕ್ಕ.
ಸಾದ್ನೆ ಮಾಡಿದ್ರೇನ ಮೊದ್ಲ ಅಣ್ಣ ಪಸಂದ್ ಬರಲ್ ಹಿಂತವೆಲ್ಲ
ಹಿಂತವೆಲ್ಲ ಅವ್ರು ನೋಡ್ತಿಲಕ್ಕ ಕಾರ್ಬಾರ್ ತನ ಆಗ್ಲಿ ವ್ಯವಹಾರಗಳಾಗ್ಲಿ ಅವ್ರ
ಅದ್ಕ ನೀನ್ ಹೇಳಕ ಹೋಗ್ಬ್ಯಾಡ್ಲೆ ಸುಮ್ನೆ ತನ್ನುಗ್ ಕೂಡ ಅಂತ ಹೇಳಿನಿ ನಿನ್ ಅದ ಯಾಕ ಕೆಳಿಯ ನನಗಂತ್ರು ಗೊತ್ತಿಲ್ಲ. ಹೇಳು ಸುಮ್ನ ದುಡ್ಡುದ್ ನಿನ್ನಿ ಇಟಗೋ ನಾ ಹೇಳಿನಿ ದೊಡದಾಗ ಹೋಗ್ ಅವ್ರಿಗ್ ಹೇಳ್ಬಿಟ್ಟಳ ಬಿಡ್ಲಪ್ ಕೊಟ್ಟ ರೊಕ್ಕ ಬಂದವ ನೋಡ್ರಿ ಅಂತ್ ಹೇಳಿ.
ಏ ಅಕಸ್ಮತ್ ಬಂದ ಉಳಿದೀವ್ ಅಂದ್ರ ಹೇಳಿದ್ ಒಂದ ಅರ್ಥೈಐತಿ ರಿ ಹಿಂಗ್ ಮಾಡಾಕತ್ತನಿ ಹಿಂಗ್ ಬರಕತ್ತವ ಕಳ್ಕೊಂಡಿದ್ದ ಹೇಳು ಹೋಗಿ ಹೋಗಿ. ಬೇಸ್ಕೋಬೇಕ್ ಆಗಿತ್ ನೀ ಅವ್ರ ಕೈಲೆ. ಫೋನ್ ಕೋಡ್ ಒಂದ್ ನಿಮಿಷ್ ಯಾರ್.
ಒಂದೊಂದ್ ಸರಿ ಬಾಳ ಬೇಜಾರ ಆಗ್ ಬಿಡತದ ಅಕ್ಕ.
ಹ್ಮ್ ಹಿನಾ ಗಳಸಗತ್.
ಒಂದೊಂದಸ್ ಒಂದೊಂದ್ ಸರಿ ಏಲ್ಲೇವ ಅದು ಹೋದಗಿಂದನ ಊಟನ ಸರಿ ಹೊಗವಲ್ತ್
ಹೋಲ್ ಬಿಡ ಏನ್ ಮಾಡಕ ಆಗತ್ ನೀನ್ ಊಟ ಬಿಟ್ರ ವಾಪಿಸ್ ಬರ್ತವೆನ್ ನಿನಿಗ್.
ಅದಿಕ್ಕೆ ಅಕ್ಕಾ ಏನಕ್ಕ.
ಆಗ ಹೋಗ್ತೀರತಾವ್ ಹೋಗವ ಹೋಗ್ತಿರ್ತಾವ್ ಊಟ ಬಿಟ್ಟ್ರ ಅಂತ್ರು ವಾಪೀಸ್ ಬರಲ್ ಸುಮ್ನೆ ಯಾಕ ಮುಂದಿಂದ ದಾರಿ ಹುಡುಕ್ಬೇಕ. ಈ ನೋಡ ಆಗಿದ್ದಂತ್ರು ವಾಫೀಸ್ ತರಕ್ ಆಗಲ್ಲ. ಮುಂದ್ ದಾರಿ ಮಾಡ್ಕೋಬೇಕಷ್ಟನು ಹೋದ ಟೈಮ್ ಮತ್ತೆ ತರಕ್ ಅಗತೇನ. ಆಗಲ್ಲ ಆಗಿದ್ದು ಸರಿಪಡ್ಸಕ್ ಆಗತ್ತನ ಆಗಲ್ಲ. ಮುಂದ್ ಹೋಗದ ಅಷ್ಟೇ ಸರಿ ಮಾಡ್ಕೊಂಡ್. ಅಷ್ಟ ತಲಿ ಕೆಡಸ್ಕೊಂಡ ಕುತ್ಕೊಂಡ್ರ ಯಾವ್ದುನು ಆಗಂಗಿಲ್ಲ. ಮುಂದ್ ಹೋಗಷ್ಟೆ ಬಿಟ್ಟರೆ ಮುಂದ್ ಹೋಗು ಮುಂದ ಏನದ ಮುಂದ. ಕೊಡ್ತರ ಮಾಡ್ಕೊಂತ್ ಹೋಗ್ತಾ ಇರು ಅಷ್ಟೇ ಟೈಮ್ ಹಿಡದುರ್ನು ಪರವಾಗಿಲ್ಲ ಒಂದಲ್ಲ ಒಂದ ದಾರಿ ಸಿಗ್ ತೀರ್ತವ ಮನಸ್ಯನಿಗ್ ಇದು ಅಲ್ಲಂದ್ರ ಇನ್ನೊಂದು.
ಸಿಗ್ತಾವಕ್ಕ ಸಿಗಾಕ ಏನಿಲ್ಲ ಆದರ್ ಸಿಕ್ಕಿದ್ ಕಳಕೊಂಡ್ವಲ್ಲ ಅಂತ ಬೇಜಾರ.
ಬೇಜಾರೆ ಏನು ಮಾಡಕ್ಕಾಗಲ್ಲ ಮತ್ತೊಂದ್ ದೇವ್ರ ಇರ್ತಾನ್ ಒಂದ್ ಜಾ ಕಡಿಮಿ ಇದ್ದಿಕ ಅದನಂದ್ರ ಹೆಚ್ಚಿಗ ಏನರ್ ಸಿಗದ ಇದ್ದೀರತದ ಅದಿಕ್ಕೆ ಕಳ್ಕೊಂಡಿರ್ತೀತಿ. ಮುಂದ ಇನ್ನ ಏನರ ಆಗದ ಇರ್ತೈತೆ. ಹ್ಮ ಇದು ಇದುರ್ಕಿನ ಹೆಚ್ಚಿನ ಸಿಗದಿದ್ದಿತ್ ತಂದ್ರ ಕಳದಿರ್ತದ.
ಏ ಹೆಚ್ಚಿಂದೆನ್ ಬ್ಯಾಡಕ್ಕ ಇದ್ದಿದ ಸಿಕ್ಕಿದ್ರೆ ಸಾಕ್ ಆಗಿತ್.
ಇಲ್ಲ ಇದರ್ಕಿನ ಹೆಚ್ಚಗ ಸಿಗದ ಇದು ಇರ್ತದ ಅದು. ಅದ್ಕ ಹಂಗಾಗಿರ್ತದ ಇಸ್ಟ್ರಾಗ್ ಮುಗುದದಂತ ಖುಷಿ ಪಡ್ಬೇಕದ. ರೇಖಂದ ಏನ ಸುದ್ದಿ ರೇ ರೇಖಾಕ್ಕಂದ ಏನು ಸುದ್ದಿ.
ಎವ್ವ ಅದು ಫೋನ್ ಮಾಡ ಮೆಸೇಜ್ ಮಾಡ್ ಅಂತ ಇರ್ತೈತ ಹಿಂಗ ಆಗ್ಯದ ಹಂಗ ಆಗೈತ್ ಅಂತೇಳಿ ಹ್ಮ್. ಹಂಗ ಅಕ್ಕ ನಂದು ಹಂಗ ಆಗೈತ್ ಅಂತ ಹೇಳಕ್
ಹಾ
ಅಷ್ಟೇ ಹೇಳೋದಕ್ಕ ಅಕ್ಕಿಗೂ ಈಗ್ ಮತ್ತ್ ತೆಲ್ಯಾಗ್ ಹೊಕ್ಬಿಟ್ಟತಿ.
ಹ್ಮ್ ಬಸವ ಹರಮದಳ.
ಹಾ ಆರಾಮ್ ಅದಳ ಅಕ್ಕ.
ಈಕಿ ಆ ಈಕೆಸರ ಜಲ್ದಿ ಬರಲ್ಲ ನ ಮಂಗ್ಲ ಮಂಗ್ಲಂದ ಜಲ್ದಿ ಬರಲ್ಲ ಪಟ್ಟಕತ ಹೆಸರು. ಹ ಹ ಹ ಹ ಹ ಇಲ್ಲ ಈಕಿ ಬಸು ಪಟ್ಟದ ಹೆಸರು ಬರ್ತೇದ ಮಂಗಳನನ್ ಹೆಸರು ನಾನು ಪಟ್ಟಕ್ನೆ ಬರದ ಸುಮಾ ಬಸು ಎರಡು ಮಂಗ್ಳನ ಹೆಸರ್ ಪಠ್ಅತ್ ಬರದೇ ಇಲ್ಲ.
ಮತ್ತೆ ಮಂಗ್ಳಾ ಲಗುನು ಬರುದುಲ್ಲಾ ಎದಕ್ ಹೋದದನಕ್ಕೂ ಆಗಲ್ಲಕ್ಕೆ.
ಅಕಿ ಜಾಸ್ತಿ ಮಾತಾಡೋದು ಇಲ್ಲಲ್ಲ ಹಂಗಾಗಿ ಅಕಿಂದ ಅಷ್ಟು ಇದು ಆಗದಿಲ್ಲ.
ಹೌದಕ್ಕ.
ಹುಡುಗರು ಹೆಂಗದವಕಿನವ ಎರಡು.
ಯವ್ವ ಬೇಶದ ಯವ್ವ ಸಾನಂತರ ಗನ ಚಂದ ಐತಕ್ಕ ನೆಟ್ಟಾಗ ಮೂಗ್ ಕತ್ಕೊಂಡು ಬಾಳ ಕ್ಯೂಟ್ ಆಯತ್ತು. ಇಲ್ಲಕ್ಕ ಹೆನ್ನು ಒಂದ್ ಹೆನ್ನು ಒಂದ್ ಗಂಡು.
ನೋಡು ಅಕಿಂದ್ ಎಂತಾ ಅದೃಷ್ಟ ಇರ್ಬಕ್ ನೋಡ್ಲೆ ಒಂದ್ ಹೆಣ್ಣು ಒಂದ್ ಗಂಡು ಹಡುದ್ಲು.
ನೋಡಕ್ಕ ಅಕಿದು ಹಂಗ ಐತಿ ಬಸಂದು ಹೇಳಕ್ ಆಗಲಕ್ಕ. ಅವ್ರ ಮನ್ಯಾಗ ಹೆಂಗ ಹೆಂಗ ಇರ್ತಾವ ಹಂಗಲ್ಲ ಕ್ಕವು.
ಮತ್ ಪ್ರೆಗ್ನೆಂಟ್ ಅದಳಾನಾ ಅವತ್ ಬಸು ಏನಾರೆ.
ಇಲ್ಲಕ್ಕ. ಹಾ ಆಯ್ತಕ್ಕ ಹಾ ಆಯ್ತಕ್ಕ.